ಚ ಕೆಳ್ಸಲ್ಲ ಈ ಮಲ್ಕ ಂದ ಎಂಗ ಸುಮ್ಮನೆ
ಹಾ ಹಂಬಲ್ಲಿ ಇದ್ಯಾಾ
ರೂಮ್ ಅಲ್ಲಿ ಇದ್ದ ಪಾಪೂ ಕಿವಿಿದು ಸ್ವಲ್ಪ ುವನೆೇ ಚುಚ್ಚಿದ್ವಲ್ಲಾ ಅದು ಸ್ವಲ್ಪ ಬಿಡ್ಕೋಬಿಟ್ಟಿತ್ತು ಅದನ್ನ ಸರಿ ಮಾಡ್ತಿದ್ವಿ ಹ ಒಓಳ್ಳೇನಾ ಸರಿ ಮಾಡ್ತಿದ್ವಿ ಅವನ್ ಕಿರ್ ಡ್ತ ಒಂದುಫುಳ್ಳ
ಹ್ಮ್
ಅದಕ್ಕೆ ಹೋಗ ಸಮಾಧಾನ ಮಾಡದ ಈಗ ಬಿಸ್ಕೆಟ್ ಎಲ್ಲ ತಿನ್ಸಿ ನೀರ್ ಕುೂಡ್ಸಿ ಬಿಸ್ಕೆಟ್ ನೀರು ಕುೂಡ್ಸಿ ತಿನ್ಸಿ
ಹ್ಮ್
ಸಮಾಧಾನ ಆದ
ಹಗೆ
ಜಾಸ್ತಿ ತೀಟ್ಲಪ್ಪನು ಇಪ್ಪ ದಿನ ಮಲ್ಗೋದ್ ಎಷ್ಟ ಹತ್ರಗೇಳುವ ಅವನು
ಹ
ದಿನ ಮಲ್ಗೋದೆ ಒಂದ್ ಎರಡೂುವರೆ ಮೂರ್ ಗಂಟೆಗೆ ಮಲ್ಗೋದು
ಓ ಅಷ್ಟೊತ್್ ಗಂಟ ಅಂದ್ರೆ ನಿಮ್ಗೂ ನಿದ್ದೆ ಕೊಡ್ತಾ ಇಲ್ಲ
ವು ಅಂದ್ರೆ ನಮ್ಮ ಅಕ್ಕಾ ಅಲ್ಲಿ ನೋಡ್ಕೊಂಡ ಎಲ್ಲಾ ಕೆಲ್ಸ ಎಲ್ಲಾ ಮುಗಿಸಬಿಟ್ಟು ಮನೆ ಕೆಲ್ಸ ಎಲ್ಲಾ ಮುಗಸ್ಬಿಟ್ಟು ಮಲಗ್ತಾರಲ್ಲ ಅವನು ನಿಧಾನ ಮಲ್ತಾನೆ ಎರಡು ಗಂಟೆ ಒಂದೊಂದ್ಸಲಿ ಎರಡುುವರೆ ಆತ ಆರಾಮಲಗ್ತಾನ ಎದ್ದೋಳದು ಅದೇ ಇದದ್ದೋಳದು ಹನ್ನೊಂದು ಗಂಟೆ ಹತ್ತು ಹತ್ತುವರೆಗ ದೊಳ್ತಲ್
ಒಟ್ಟನ ಲೇಟು
ಲೇಟಾಗಿಿ ಮಾಡ್ತದೆ
ಅಲ್ವದು ಲೇಟು ಅ್ರೆ ಅದೇ ನಿಮ್ಮ ಅಕ್ಕಂಗ ನಿದ್ದೆ ಇರಲ್ಲ
ಅನ ಇಲ್ಲ ಪಪಾ ಅಕ್ಕಾ ಇಪ್ಪ ನೀವ ನಿದ್ದೆ ಅಂದ್ರೇನೆ ಮಾಡ್ತಬಿಟ್ಟುರು ಜಾಸ್ತಿ ನಿದ್ದೇನೆ ಮಾಡೋದಾಗ
ಹ್ಮ್ ಅಂದ್ರೆ ಹಂಗೆ ಕಣ ಪಾಪು ಇದ್ರೆ
ಮೂ ಜನ ನೋಡ್ಕೋಬೇಕು ಅವನು ಭೀ ಗಲಾಟ ಜಾಸ್ತಿ ಗಲಾಟ ತಿನ್ನ ನಲ್ಲಾಖಕ್ಟಾಗ
ಹ್ಮ್ ಊಟಾನೂ ಮಾಡಸ್ಬೇಕು ಎಲ್ಲಾ ನೋಡ್ಕೋಬೇಕಲ್ಲ ಕದೀಮ ಸನ್ಕ
ಹೌ ಹ
ನಮ್ಮಕ್ಕ ಕುಂಡು ಹಂಗೆ ಅಪ್ಪಾ ಅವ್ರ ಇಬ್ರವರಲ್ಲಾ ದೇವಂತ ಮತ್ತೆ ಶವು
ಹ್ಮ್
ೌರಂತು ಮಾ ಫುೀ ನ ಇಂಡಮ ಅಂದ್ರೆ ಕೂಗೋಯ್ತವ್ರಾ ಅವನು ಈಗ ಎಲ್ ಕೆ ಜಿ ಚಿಕ್ಕವನು ದೊಡ್ಡವನು ಫಸ್ಟ್ ಸ್ಟ್ಯಾಂಡರ್ಡುು ಇರು ಫುಲ್ ಡಿಿಸಿಿಪ್ಲಿನ್ ಅನ್ಕೋ
ಹ್ಮ
ಹ್ಮ್ ನೈನ್ಗೆಲ್ಲ ಆನ್ ದ ಬೆಡ್
ಓ ಹೋ ಒಂಬತ್ ಗಂಟೆಗೆ ಬದಕ್ ಹೋಗ್ಬಿಡ್ತಾರಾ
ಹ್ಮ ಅಂದ್ರೆ ಬೆಡ್ ಅಂದ್ರೆ ಮಲ್ಕೊಳಕ್ ಹೋಯ್ತಾರೆ ನೈನ್ ನೈನ್ ನೈನ್ ತರ್ಟಿ ಎಲ್ಲ ಒಂದ ಬೆಡ್ಡು ಆಮೇಲೆ ಏನೇನು ಎಲ್ಲ ಹೇಳ್ಕೊಟ್ಟಾವ್ರಪ್ಪಾ ಸ್ಕೂಲಲ್ಲಿ ದೊಡ್ಡ ಸ್ಕೂಲ್ ಆಾಕೋರೆೆ
ಸ್ಕೂಲ್ ಗಳಲ್ಲಿ ಫೀಸ್ ಜಾಸ್ತಿ ಜಸ್ತಿ ಅಪ್ಪ ಅವ್ರದುು ಯಪ್ಪ ಅರವತ್ ಸಾವಿರ ವರ್ಷಕ್ಕೆ
ಈ ಅದ್ ಯಾವ್ದೋ ಯಾವ್ದೋ ಸ್ಕೂಲ್ ಹೇಳ್ತಾನಪ್ಪಾ ಇಂಟು ಅ ಯಾವವುದೋ ಇಂಟರ್ನ್ಯಾಷನಲ್ ಕಾರಾರ್ಮೆಂಟ್ ಅಂತ ಏನು ಹೇಳ್ತಾರೆ ಚನ್ನಾಗಯತೆ
ಹೌದಾ
ರ ಹ್ ಅಪ್ಪಾ ಮನೆ ಮ್ಯಾಗಿ ಮಾಡಿದ್ದೀನಿ ಮ್ಯಾಗಿಿ ನಾನ್ ತಿನ್ನಲ್ಲ ಅಂತವನ ತಿನ್ನು ಏನಾಗಲ್ಲ ನಮ್ಮ ಟೀಚರ್ ಹೇಳೋವೆ ಮ್ಯಾಗಿ ಕೆಟ್ಟದು ತಿನ್ನಂಗಿಲ್ಲ ಅ
ಹೌದ ಈಗ ಗೊತ್ತಾಗುತ್ತಲ್ಲ ಅವನ್ಗೆ ಇ ವಯಸ್ಕಗೆ
ನಮ್ಮ್ ಅಕ್ಕನು ಹೊಡದಿ ಹೊಡದಿ ಡಿಸಿಪ್ಲಿನ್ ಹೊಡಿತಾರೆ ಬೈತಾರೆ
ಹ್ಮ್
ಎಲ್ಲ ಫುಲ್ ಡಿಸಿಪ್ಲಿನ್ ಆಗ್ಬಿಟ್ಟವ್ರೆ ನನ್ಗೆ ಶಾಕ್ ಆಗೋಯ್ತು
ಹ್ಮ್
ನಮ್ಮ ಮನೆಗೆ ಬಂದ್ರೆ‌ ತೀಟೆ
ಹ್ಮ್ ಅದು ಮಾಮೂಲಿ ತೀಟ್ಲೇ
ಅಲ್ಲಿದ್ರೆ ಅವ್ರ ಮನೇಲಿ ಫುಲ್ ಡಿಸಿಪ್ಲಿನ್ ಓದ್ತಾರಪ್ಪಾ ಹಿಂದಿ ಹಿಂದಿ ಸಿಿಬಸ್ ಅಲ್ಲ ಇಲ್ಲ ಹಿಂದಿ ಎಲ್ಲ ಕೊರಿತ ಚೆನ್ನಾಗ್ ನ ಟೆನ್ಷನ್ ಹುದಊ ಮಗುನ ಯಾಕಷ್ಟೂಂದ ಹಿಮ್ಸೆಗ್ತೀರಾ ಅಂತೆಲ್ಲ ಬೈದೆ ನಾನು
ಹೌದಾ ಹ್ಮ
ಬರೇ ಯಾವಾಗ್ ನೋಡಿದ್ದರು ಓದು ಓದು ಲೂ ಒನ್ ಅವರ್ ಆಟ ಇಡುಕ್ಕಿ ಬಿಟ್ಬಿಟ್ಟು ಇನ್ನ ಮಿಕ್ಕಿದ್ದ ಟೈಮ್ಲ ಎಲ್ಲ ಓದಿಸ್ತಾರೆ ಯಾರ ತಾನೆ ಓದಕಾಗುತ್ತಲ್ಲ ಅಷ್ಟ ಷ್ಟೊಂದ
ಆತರಾನೇ ಓದ್ಬೇಕು ಈ ಮುಂದಕ್ಕೆ ಈಗ ನಾವು ನೋಡ್ತಿದೀವಮ್ಮ ಎಲ್ಲಿ ಓದ್ತೀವಿ ಈಗ ಓದದೆ ಇಲ್ಲ ಅದು ರೂಢಿ ಮಾಡಸಬೇಕು ಕರೇಕ್ಟ ಆಗಿ ನೀವು ನೀವು ಓದಕಿಂತ ಹಾ ಇಲ್ಲಿ ಹ ರಾಮ ಮಾಮೂಲ ಸ್ಕೂಲೇ ಸರಿ ಇರಲ್ಲಿಲ್ಲ ಓದಿದ
ಆದರು ಏನ್ ಅಷ್ಟೊಂದು ದುಷ್ಟರ ಅಲ್ಲಿ ಯಾರ ನೋಡರತ್ತ ಸೈಕ ಆಗುತ್ತೆ
ಹ್ಮ್ ಹ್ಮ್
ಓದಿಸಿ ಓದಿಸಿ
ಏ ಇನ್ನೆನ್ ಸಮಾಚಾರ ಹಲೋ ಹಲೋ ಹ್ಮ ಕೇಳಸ್ತೈತೆ
ಹ್ಮ್ ಅದೇ ಓದಿಷ ಓದಿಷ
ಮತ್ತೆ ಇನ್ನೇನ ಸಮಾಚಾರ ಅಂದೆ
ಈಗ ಇನ್ನೇನು ಇಲ್ಲಾನ ಸುಮ ಅದೇ ಹೇಳ್ಬೇಕಲ್ಲಾ ನೀನೇ
ಇನ್ನೊಂದು ಎಕ್ಸಮ ನಾಡಿದ್ದ ಹ್ಮ
ಹಾ ನಾಳಿದ್ದು ಈಗ ಓದಕೂ ಬೇಕು ಯೂಟ್ಯೂಬ ಅಲ್ಲಿ ವಿಡಿಯೋಸ್ ಗಿಡಿಯೋಸ್ ನೋಡಿ ಪ್ರಾಕ್ಟೀಸ್ ಮಾಡಬೇಕು
ಮ ನಾವು ಒಂದು ಯೂಟ್ಯೂಬ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಬಿಟ್ಟು ಮಯ ಮಾಡ್ಬೇಕು
ಅಂದ್ರೆ ಸ್ಟಾರ್ಟ್ ಮಾಡ್ಬೇಕು ಬಟ್ ಅಂದ್ರೆ ಎಲ್ಲಾ ಸಂಸ್ ಎಲ್ಲ ನಾವು ಇದೆಲ್ಲಾ ವರ್ಕೌಟ್ ಮಾಡ್ಬೇಕು ಅಫಷ್ಟು ಸುಮ್ ಸುಮ್ಮ್ನೆ ಯ ತಪ್ಪಪ್ ತಪ್ಪು ಇನ್ಫಾರ್ಮೇಶನ್ ಕೊಟ್ರೆ ಆ ಹುಡುಗುರುಗಳನ್ನು ನೋಡೋಲ್ಲ ಆಮೇಲೆ
ಫನ್ನಿ ವೀಡಿಯೋಸ್ ಮಾಡಬೇಕು
ಓ ಆತರ ಹೇಳ್ತೆೇ ಇದಿಯಾ ನಾನೇನು ಟೀಚರ್ಗಳ್ದು ಬಿಕಾಮು ಅದು ಬೀಟಬಿಡಬೇಕು ಅಂತ ಇದಿಯಾ
ಆತರದಲ್ಲ
ಫನ್ನಿ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೂತ್ತ ರಾಜು ಸ್ವಲ್ಪ ಹುಡ್ಗರುಗಳು ಇರ್ಬೇಕು ಕ್ಯಾಮರ ಮೆನ್ ಎಡಿಟಿಂಗು
ಹೌದು
ಎಲ್ಲರೂ ಇದ್ರರೆ ಚೆನ್ನಾಗ ಮಾಡ್ಬೋದು ವೀಡಿಯೋಗಳು ನಿಮ್ಗೆ ಏನಾದ್ರು ಕಂಟೆಂಟ್ ಐಡಿ ಆಯ್ತಾ ರಾಜು
ಎಷ್ಟೊಂದ್ ಐತ ಕಂಟೆಂಟ್ ಸುಮ್ನೆ ಸಿಂಪಲ್ ಆಗಿರೋದು ಕಾಮಿಡಿ ತರ ಮಾಡ್ಬಿಡ್ಬೋದು ಆತರ ಎಲ್ಲಾ ಐತೆ ಕಂಟೆಂಟ್ ಎಲ್ಲ ಐತೆ ಮಾಡ್ಬೇಕು ಆದ್ರೆ ಮಾಡಕಲ್ಲ ಅಲ್ಲಿ ಜನ ಹುಡ್ಗುರ್ಬೇಕು ಹುಡ್ಗರ್ ಯಾರು ಇಲ್ವಲ್ಲ ಜಾಸ್ತಿ ಜನ ಇದ್ರುನು ಕಿಶಾನ್ ಗೊತ್ತತಾನೆ ಆತರ ಮಾಡ್ತಾನೆ
ಹ್ಮ್
ಅದೇ ಒಬ್ಬೊಬ್ರು ಕೈ ಎತ್ತತ್ಬಳೋದು ನೀಟಾಗಿ ಮಾಡ್ಕೊಂಡ್ ಹೋಗ್ಬೇಕು ಕಾನ್ಸ್ಟೆಂಟ್ ಆಗಿ
ಹೌದು ಇಲ್ಲ ಇದು ಅಡ್ಗೆದು ಅಡಗೆ ಮಾಡ್ ಲ್ವಾ ಅದನ್ನೇ ವೀಡಿಯೋ ಮಾಡ್ಬಿಟ್ಟು ಯೂಟ್ಯೂಬ ಅಲ್ಲಿ ಹಾಕಿದ್ರೆ ಅದು ಮಾಡುವುದು ನೀನು ಚೀಸ್ ಮ್ಯಾಗಿ ಅನ್ಸಿದ್ದಲ್ಲ
ಹ್ಮ್
ಹ ಅದನ್ನೇ ನೋ ನೀವು ಮಾಡ್ಬೇಕ್ರೆ ಫೋನ್ ಎಲ್ಲ ಕರೆಕ್ಟ್ ಆಗ ಜೋಣಿಸಬಿಟ್ಟು ವೀಡಿಯೋ ಆನ್ ಮಾಡಬಿಟ್ಟು ನಿನ್ ಮಾಮೂಲಿ ಎಲ್ಲಾ ಅಡಗೆ ಮಾಡ್ಬೋದು ನೋಡವ ಮಾಡನ ಹೇಳ್ತಾರಾ
ಮಾಡ್ಬೇಕು ರಜು ಅಂದ್ರೆ ಇಬ್ರು ಮೂರ್ ಜನ
ಹ್ಮ ಇಬಡು ಮೂಡ್ತನ ಹ್ಮ್ ಏನಿಲ್ಲ ಒಂದು್ ಗ್ಯಾಾಸು ಒಂದು ಚೆನ್ನಾಗಿ ಇರೋದು ಸ್ಟೌವ ಅದಕ್ಕೆ ಬಾಣ್ಲಿ ಗಿಂಡ್ಲಿ ಅದು ಇದು ಅಳುಮುಳ ಎಲ್ಲಾ ನೋಡ್ಕೊಂಡು ಇದ್ ಮಾಡ್ಬೇಕು ಸ್ಟಾರ್ಟಿಂಗ್ ಆಗುತ್ತೆ ಕಷ್ಟ
ಹ್ಮ್
ಆಮೇಲೆ ಬತ್ತಾ ಗತ್ತಾ ಚೆನ್ನಾಗ್ ಮಾಡತದೆ ಒಂದ್ ಚಿಕನ್ ಬಿರಿಯಾನಿ ರೆಸಿಪಿ ವಿಡಿಯೋಗೆ ಎಷ್ಟು ವ್ಯೂಸ್ ಸೊಂದೈತ್ ಗೊತ್ತಾ ಎಪ್ಪಾ ಇನ್ ನೋಡ್ಬಿಡು ಇಷ್ಟು ಮುನ್ನೂರು ಮಿಲಿಯನ್ ವ್ಯೂಸ್
ಹಾ
ಹೌದು ಒಂದೇ ಒಂದ ಚಿಕನ್ ಬಿರಿಯಾನಿ ರೆಸಿಪಿ ಅದು ಎಷ್ಟ್ ನಿಮಷ ಐ್ತೆ ಎಂಟು ನಿಮಿಷ ಏಳು ನಿಮಿಷ ಆಯ್ತ ಅಷ್ಟೇ
ಯ್ ಅವತರ
ಹ ಎಷ್ಟೋ ಲಕ್ಷ ಅಂಗಂಗಟ್ಲೆ ಬಿಟ್ಟಿಡ್ತಾನೆ ಲಕ್ಷ ನ
ಯ ಲಕ್ಷ ಲಕ್ಷಕ್ಷನ್ ಕಟ್ರ ದುಡ್ಡಿ ಇರ್ತಾರೆ
ಹ್ಮ್ ಲಕ್ಷಾಂಗಟ್ಲೆ ದುಡ್ಡ್ದ ಇರ್ತಾರೆ
ಅವತರಾಮಕ
ಅದೇದೇೇಜ ಮಾಡ್ತ
ಅಂದ್ರೆ ಏನಂದ್ರೆ ಯ ಯೂಟ್ಯೂಬ ಅಲ್ ರೂಲ್ಸ್ ಗೊತ್ತಾ ನಿಂಗೆ
ಅವರುೂ ಸೌಲ್ಲ ಗೊತ್ತ
ಏನ್ ಗೊತ್ತಾ ಫಸ್ಟ್ಿನಿ ಕಾಸ್ಬುರ ಸ್ಟಾರ್ಟ್ ಬು ಅಂದ್ರೆ ಎರಡ್ ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು
ಮತ್ತ ೈವ್ ಹಂಡ್ರೆಡ್ ಕೊಸ್ ದಾಟಿಬೇಕು ಅಂದ್ರೆ ಎಷ್ಟುಡಸ್ ಮೇಲ ಆಾಗಲಿ ಒಂದು್ ವೀಡಿಯೋ ಮೇಲೆ ಎಂತಲ್ಲ ನೀನು ಇಟ್ಟಿರೋ ವಿೀಡಿಯೋಗಳಲ್ಲಿ ಒಂದು ಓ್ ನಲ್ಕ್ ವಿಡಿಯ ಇ ಐದ್ ವಿಿಯೋ ಬಿಟ್ಟಿಡ್ತವಿ ಅನ್ಕ ಹಸ್್ರಲ್ಲಿ ಫೈವ್ ಹಂಡ್ರೆಡ್ ಗೆ ರೀಚ್ಾರ್್ಗಿದ್ರೆ ನಿಂಗ್ ಎರಡ್ ಎರಡ್ ಸಾವಿರದ ಮೇಲ್ ಫಾಲೋರ್ಸ್ ಇದ್ರೆ
ಹಾ
ಕಾಸಸ್ಾಕಕ್ ಸ್ಟಾರ್ ಮಾಡ್ತಾರೆ
ಹೌದಾ ಅದಕ್ ಸ್ಟಾರ್ಟಿಂಗ್ ಹೇಳಿಲ್ವಾ ಕಷ್ಟ ಬಿಳ್ಬೇಕು
ಅಂದ್ರೆ ಅಯ್ಯಏನು ಎಲ್ಲಾ ಈಗೊಂದ್ ಅಂಗಿಷ್ಟ ಸಟ್ ಮಾಡ್ತೀನಿ ಈಗ ನಮ್ಮ ಅದೇನ ನಾನ್ ಹೇಳುದ್ನಲ್ಲಾ ಇಲ್ಲಿ ಇದ್ರಲ್ಲಿ ಅಂಜನ ನಗರದಲ್ಲಿ ನಮ್ಮ ಅವಣ್ಣ ಇದ ಜ್ಯೂಸ್ ಅಂಗಡಿ ಮಾಡೋ್ರಪ್ಪಾ
ಹ್ಮ
ಹಾ ಹೇಳ್ದ್ ನನಗೆ ಜೂಸ ಅಂಗಡಿ ಐತಿ ಅಲ್ಲಿ ಒಂದು ಅಂತ ಇಲ್ಲೇ ಐತೆ ಅಂಜನಗರದಲ್ಲಿ ಹ ಸ್ಟಾರ್ಟಿಂಗ್ ಮಾಡ್ದಾಗ ಈಗ ರೀಸೆಂಟ್ಗೇ ಮಾಡಿದ್ದು ಆ ಈಗ ಒಂದು ಎಷ್ಟೊಂದು ಫೈವ್ ಮಂತ್ಸ ಸಿಕ್ಸ್ ಮಂತ್ಸ್ ಆಯ್ತು ಸ್ಟಾರ್ಟಿಂಗ್ ತ್ರೀ ಮಂತ್ಸು ಬರ ಅವ್ರಿಗೆ ಡೈಲಿ ವ್ಯಾಪ ಪರ ಬರೇ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಅಷ್ಟೇ ಆಯ್ತ ಇದ ಇದು
ಹಾ
ಡೈ ಬೆಳಿಗ್ಗೆಯಿಂದ ನೈಟ್ ಗಂಟಾ ಇವಾಗ ಸಿಕ್ಸ್ ಸೆವೆನ್ ಬಾೋಡ್ತತ್ತು ಒಂದೊಂದು ಟೈಮು ಏಟ್ ನೈನು ಹಂಗಾಗುತ್ತಂತೆ
ಹೌದೇ
ಯ್ತ ಇಂಪ್ರೂವ್ಮೆಂಟ್ ಆಗುತ್ತೆ ಈಗ ನೆಕ್ಸ್ಟ್ ಸಮಮ್ಮರ್ ಬರಷ್ಟ ನೆಕ್ಸ್ಟ್ ಸಮಮ್ಮರ್ಗೆ ಇನ್ನುೂ ಜಾಸ್ತಿ ಆಗುತ್ತೆ ಅವ್ರಿಗೆ
ಹ್ಮ ಕಕ್
ಹಂಗೆ ಅೆ ಸ್ವಲ್ಪ ದಿವ್ಸ ಸ್ವಲ್ಪ ದಿವ್ಸ ಯಾವ್ದೇ ಏನೇ ಮಾಡಿದ್ರುನು ಸ್ಟಾರ್ಟಿಂಗ್ ಅಲ್ಲಿ ಹೊಡೆತಾ ತಿನ್ಬೇಕು ಸ್ವಲ್ಪ
ಹೌದು
ಇಲ್ಲ ಅಂದ್ರೆ ಇತ್ತು ಸ್ವಲ್ಪ ಅಲ್ಲಿ ನೀರ್ ಕುಡ್ಕೊಂಡ್ ಇರ್ಬೇಕು ಪ್ರಾಫಿಟ್ ಬರಕ್ ಕಾಯ್ದಂಗೆ ಆಮೇಲೆ ಹೊಯ್ತಾ ಹೊಯ್ತಾ ಆಗುತ್ತೆ
ಬಂಡವಾಳ ಎಷ್ಟ್ ಬೇಕಾಗುತ್ತೆ ಜ್ಯೂಸ್ ಅಂಗಡಿಗೆ
ಯ್ ಜಾಸ್ತಿ ಬೇಕು ರು ಅವ್ರದ ಎಷ್ಟ ಆಗೈತೆ ಗೊತ್ತಾ ಬಾಡ್ಗೆ ಗಿಡ್ಗೆ ಎಲ್ಲಾ ಸೇರ್ಸ ಎಂಟು ಒಂಬತ್ತು ಲಕ್ಷ ಏನ ಆಗೈತೆ ಈಗ ಖರ್ಚು
ಹೌದಾ ಬಾಡಿಗೆಗೆ ಎಷ್ಟು ಕೊಡ್ತಾರೆ
ವಾಡ್ಗೆ ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಏಟ್ ತೌಸಂಡ್ ಮೈನ್ ರೋಡ್ ಅಲ್ಲಿ ಇರೋದು
ಹಾ ಅದಕ್ಕೆ ಜಾಸ್ತಿ ಗೊತ್ತಾಯ್ತು
ಹ್ಮ್ ಇದು ಅಷ್ಟೇ ಅ ಹಾ ಹಲೋ ಅವರು ಹೊಸ ಟೇಬಲ್ ಮಾಡಿಸಕೊಂಡ್ರು ಬರೇ ಟೇಬಲ್ ಕೌಂಟಟ್ರು ಟೇಬಲು
ಹ್ಮ್
ಯೂಸಿಂಗ್ ಸರ್ವ್ ಮಾಡೋ ಆ ಟೇಬಲ್ ಗೆನೆ ಎರಡ್ ಲಕ್ಷದ ಇಪ್ಪತ್ ಸಾವಿರ ಏನ ಆಯ್ತು
ಅದೇ ಖರ್ಚು ಮಾಡಬೇಕು ಆ ಖರ್ಚು ಮಾಡೋ ದುಡ್ಡು ಖರ್ಚು ಮಾಡುದ್ರ
ಹ್ಮ್ ಏ್ ಈಗೊಂದ್ ವಾರದಲ್ಲೆಲ್ಲ ಆಗಲ್ಲ ಸ್ವಲ್ಪ ದಿವಸ ಈಗತ್ತು ಹ ಲಕ್ಷ ಒಂದು ವಾರದಲ್ಲಿ ಯಾವ ಬಿಸ್ನೆಸ್ ಅಲ್ಲಿ ಎತ್ತಕ್ಕ ಆಗುತ್ತಾ
ಹ ಹಾಗಲ್ಲ ಅದೇ ಗ್ಯಾಮ್ಲಿಂಗ್ ಅದೇ ಬೆಟ್ಟಿಂಗ್ ಆ ತರ ಇದ್ ಮಾಡ್ಡ್ಬೋುದು ಹೋದ್ರೆ ಒಂದೇಸಂ ಇದ್ ನಾಮ ಮೂರ್ ನಾಮ
ಹೋದ್ರೆ ಹೋಗುತ್ತೆ ಈ ಅದ್ರ ಅದೆಲ್ಲಾ ಹೋಗೋದೆೇ ರಾಜು
ಸರಿ ಇರೋ ಇನೊಂದ್ ಸೆಕೆಂಡ್ ಮಾಡ್ತವ್ರ ಯಾರು ಫೋನ್ ಮಾಡ್ತವ ಮಾಡ್ತ
ಹ್ಮ ಸರಿ ಸರಿ ರಾಜಾಯ